ಹಾ
ಹಲೋ
ಕೇಳ್ತೀರಿ ಹಲೋ ಕೇಳ್ತೀರಯಾ
ಹಲೋ ಇಲ್ಲ ಹಲೋ ಹ
ಕೆಳಬಂತ
ಹಾ ಕೆಸತ್ತ ಆರಾಮ ಹಾ ನೌರಾಮ ನಾವ್ ಹಗೆ ಊಟ ಮಾಡಿ ಬಂದೀವಿ ಊಟ ಮಾಡಗ ಪಿ ಟಿ ಕ್ಲಾಸ್ ಇತ್ತು ಕ್ಲಾ ತರಗ ತರಗತಿ ಮುಗಿಸ್ಕೊಂಡು ಊಟ ಮಾಡಿ ಕಡೆ ಕುತಿ ದನ ಪಗ
ತರತ ತರತ್ರರ್ ತ ತರೇತನ ಇಲ್ಲ ಏನ್ ಮಾಡಿದಿವತ್ತು
ಇವತ್ತಾ ಇದಾಡ ಏನ ಬಾಲ್ಟ ಆಡಿದ್ವಿ ಬಾಲ್ಟ ಆಡಿ ಬಂದಿಲ್ಲ ಕೂಡ
ಮತ್ತೆ ಮ ಕ್ರೀಡಿದ್ರಲ್ಲ ಮತ್ತೆ ಕ್ರೀಡ ಅಲ್ ತುಂಬಾ ವಿದಾರ್ಥಿಗಳು ಹೋಗ್ತಾರೆ ನೀವು ಹೋಗಲ್ಲ ಕ್ರೀಡಾಡ ಅಲ್ಲ
ಹಾ ಎಲ್ಲಾ ಎಲ್ಲ ಹುಡುಗ ವಿದ್ಯಾರ್ಥಿಗಳು ಎಷ್ಟು ಹೋಗಿದ್ವಿ ನಾವು
ಹೌದಾ ಇಲ್ಲೆಲ್ಲ ಮೆ
ಹ್ಮ
ಅದ ಅದ ಈ ಸತಿ ಊರಲ್ಲಿ ಇವತ್ತು ಮಳೆ ಬಂದಬಿಡ್ತಲ್ಲ ಅದಕ್ಕೆ ರೆಲ್ಲ ಇವತ್ತು
ಹೌದ ನೀ ಆಡ್ಲಿಲ್ಲ ನೀವ ಏನು
ಇಲ್ಲ ನಾವತ್ತ ಏನ ಹೇಳ ಅಂದ್ರೆ ಸ್ವಲ್ಪ ಒಂದ್ ಎರಡ್ ರೌಂಡ್ ಓಡ್ದ ಸುತ್ತ ಓಡ್ದೀವಿ ಒಡೆದ ಮೇಲೆ ಎಬಿಡ್ತ ಮಳೆ ಬಂದ್ಬ
ಹಓ ಗಿಡದ ಗಿಡದ ಮ
ಹೌದ ಹಂಗಂದ್ರೆ ಎಲ್ಲಿಯ ಮತ್ತ ಆಟಾಳಿಲ್ ಬೇರೆ ಯಾವವು ಲೆೇಲೆ ಒ ಬೇರೆ ಬೇರೆ ಬೇರೆ
ಹಾ
ಕಟ್ಟ ಹಾ ಹೌ
ಆಮೇಲೆ ಅವೊಂಡೆ ಬಿಟ್ಟ ಕ್ರಲ್ಲಿ ಏಳು ಗಂಟೆ ಆಗಿಬಿಡಿತ್ತು
ಓ ಹೌದ್ ಅದೇ ಅದೇನ ದುಡ್ಡು ಕೇಳಕೊ ಅದಕ್ಕೆ ಕುತಿದ್ರ ಏ ಹ ನೀ ಕ ಕ
ಅದಾ ದುಡ್ಡು ಕೇಳಿದ್ರ ಬರು ಹದಿನೈದು ರೂಪಾಯಿ ಕೇತ ಇದ್ರು ಅವರುಪಸ್ ಹದ್ೂಾಯ ಕೇಳ್ ಅಂದ್ರೆ ಇದಾವೆ
ೆ ಹ್ಮ್ ಆದೆ ನಮ್ ಕಡೆ ಇದು ಸದ್ಯಕ್ಕೆ ಇದ್ದುದಿಲ್ಲ ಅದಕ್ಕೆ ಅಕ್ಕ ಅವ್ರಿಗ ನಾ ಕೊಡ್ತೀನಿ ಅಂತ ಹೇಳಿದೆ ಸರ್ ಇ ತರಗದರ್ಕ್ಕ
ಕೊಡ್ತ ಅಂದ್ರ ನೀವು
ನಾಳೆ ಕೊಟ್ಟ ನಾಳೆ ಕೊಟ್ಟು ಬಂದ್ರ ನೀವು ಹಾ ನಾಳೆ ಅಂತ ಹೇಳಿದೀನಿ ನೋಡ್ಬೇಕು ಹೋಗಿ ಹುಡುಗರನ್ನ ಕೇಳ್ಬೇಕು ಯದಾರ ಕಡೆ ಇದ್ರ ಕ ಹಾಕ್ಸ್ಬೇಕುೋಗೀಗ
ಇದ್ರ ಮತ್ತೆ ಕೇಳ ಕೆ ನಿಮ್ಮ ನಿಮ್ಮ ಗೆಳಗ್ ಕಿರಣ ಹತ್ರ ಅಥವಾ ನಿಮ್ಮ ಅಂಬ್ರೇಗೋಡ ಅಂತ ಕೇಳ್ತಾನೆ ಅವ್ರದ ಇರ್ತವೆ ಯಾಕಂದ್ರೆ ಅವ್ರು ತುಂಬಾ ಕೆಲಸ ಮಾಡ್ತಾರ ಅವ್ರು ಏನಾದ್ರು ಮಾಡ ದುಡ್ಡು ಗಳಿಸಸ್ತಾರ ಅವ್ರು
ಹ್ಮ್ ದುಡ್ಡ ಕೇಳ್ತಿದ್ದೆ ಅವರು ಈಗ ಬೇರೆ ಏನ ಮೆಸ್ ಇದು ಊಟದ ಅದು ಇತ್ತು ಅದು ತುಂಬದ ಇತ್ತು ಅದ್ಕ ತುಂಬಾಕ ಅಲ್ಲಿ ಕೊಟ್ಟಿರ್ಬೇಕ ಅವ್ರು ಅದಕ್ಕ ಕೊಡಕ್ಗಲ್ಲ
ಹೌದಾ ಊಟ ಊಟಗ ತುಂಬ ಊಟೊ
ಹಾ ಅದೇ ನಾನು ತುಂಬಕ್ ಈಗ ನನ್ ಕಡೆ ಎರಡ್ ಸಾವಿರ ಚದ ಅದ ನಾವು ತುಂಬಕ್ಕಿಗ ಅದು ಹುಟ್ಟುತ್ತಿಲ್ಲೇ
ಸುಮಾರು ಮೂರ ಮೂರವ ಸ ಬರ್ತ ನಮ್ಮ ಊಟದ ಶುಲ್ಕ ನಿಮ್ದಷ್ಟು ಬರ್ತೆ ಒ
ನಮ್ದು ಮೂರ್ ಸಾವಿರ ಮೂರ್ ಮೂರ್ ಸಾವಿರದ ಐದನೂರು ಆತರ ಬರುತ್ ನಮ್ದು
ಹೌದಾ ಎಲ್ಲ ಮ ನಮ್್ದು ಕೂಡ ಹಾಗೆ ಬರ್ತೆ ಈಗ ಸ್ವಲ್ಪ ನಮ್ಮ ಶ
ಹ
ಕೇಳ್ ಅಂತ ಹೇಳಿ ಸ್ವಲ್ಪ ಜಾಸ್ತಿನ ಬರುವೋರು ಬಂದ್ರೆ ಅಂದ್ರೆ ಹಡ್ರು ಏನ್ ಬೇಕಾದ ಕೇಳಳ್ಬಿಟ್ಟು ಅದು ಬೇಕು ಇದು ಬೇಕು ನಮ್ಗ ಅಂತ ಹೇಳಿ
ಹಾ
ಹೇಳಕ್ ಬರಲಿ ಮೆಸುಲ್ ಜಾಸ್ತಿ ಆದ್ರೂ ಆಗ್ಬಹದು ಶುಲ್ಕ
ಜಾಸ್ತಿ ಆದದ್ರ ಮತ್ತತ್ ಬೇರೆ ಎಲ್ಲಾ ಕೇಳ್ಬಿಟ್ರೆ ಮತ್ ಅವ್ರನ್ನ ಎಲ್ಲಾ ಕೊಡ್ತಾರ ಜಾಸ್ತಿ ಕೊಡ್ತಾರ ಕೊಡ್ತಾರ ಮತ್ತತ್ ಅವನ ಜಾಸ್ತಿ ದುಡ್ಡನ್ನು ಹಾಕ್ತಾರ
ಆದ್ರೆ ಜಾಸ್ತಿ ನಾ್ ದುಡ್ ಬರ್ತದ ಅಂದ್ರೆ ಒಂದ್ ಎಡಾಕ್ ಬಿಡ್ತಾರ ಅವರು ನೋಡಿದ್ರಲ್ಲ ಮೊ್ ಹೇಗಿದ್ರ ಅಂತ ಹೇಳಿ ಜಗತ್ತ ಹೇಗಿದೆ ಅಂತ ಹೇಳಿೋಡಿದ್ರಲ್ಲ ನೀವೇ
ಹಾ ಹೌದು ಹಾ ಹೌದು
ಹಾಗೆ ಹಾಗೆ ಇರುತ್ತೆ ನೋಡ ಮತ್ತೆ ಅದ್ರಲ್ಲಿ ಈಗ ನಮ್ಮ ಹಿರಿಯರು ಬಂದ್ಬಿಡ್ತ ಅವ್ರು ಈ ಊರಿಗೆ ಹೋಗಾರೆ ಮತ್ತೆ ಬಂದ ಮೇಲೆ ತುಂಬಾ ಶುಲ್ಕ ಜಾಸ್ತಿನೇ ಆಗುತ್ತೆ ಅದು
ಹಾ್ಊ್ರಲ್ಲ ಇದಕ್ಕೋಗ್ ಬಿಡ್ತಾರಲ್ಲ ಮತ್ತತ್ ಹೆಂಗಾರ ಬೇರೆ ಕಡೆ
ಅದು ರಾವೇಗ ಹೋಗ್ತಾರೆ ಬಿಡ ಅವ್ರು ಆದ್ರೆ. ಮೂರ್ ಮೂರನೇ ಹತ್ತರ ಹೋಗ್ತಾರೆ ಆದ್ರೆ ಎರಡನೇ ತರ್ ಬರ್ತಾರಲ್ಲಾ.
ಹಾ ಹಾ
ಅವ್ರು ಅವ್ ತುಂಬಾಖರ್ಚ ಮಾಡತ ಅವರು್ರ ಅಡಿರೇ ಹದದುಕ್ ಬಿಡ್ತಾರ ಅವರು.
ಹಾ ಅದೇ ಹಾ ಎನ್ನ ಜಾಸ್ತಿ ದುಡೋಣ ಅವ್ರ ಖರ್ಚು ಮಾಡ್ತಾರೆ ಅಂದಾಗ ಆಯ್ತು
ಗ್ಗಿ ಅವ್ರರು ಏರಬೇಕೇಕೋ ಅ ಮಾಡ್ಕತ ಅವ್ರರು ನಮಗೇನು ನಿಮ್ಗೆ ಒಟ್ಟ ಬಡದ ಬದಲ್
ಹಾ ಹೌದು
ಹೌದು ಹೌದು ಇಲ್ಲಿ ಗಾಳಿ ಬಸಪ್ಪ ಅವರು ನಮ್ಮ ನಮ್ಮನ ನಗ್ತಾ ಇದ್ರು ಅದ ಕೇಳಿದೆ ನಾನನ್ ಅವ್ರನ್ನ.
ಹಾ ಹಾ
ನಮ್ಗೆ
ಹಾ ಕೆಳಸುತ್ತೆ ಅದೇ ಹುಳಡದ್ರ ಇಲ್ಲ. ಹಾ ಒಳಗಡೆ ಹಡಿದ್ರ ನಂದೆ.
ಹುಳಾ ಹುಳಾ
ಇಲ್ಲ ಹುಳುಗಳ ಇಡಿ ಬೇಕು ಅಂತಾ ಮಾಡಿದ್ದೀವಿ ಏಡಲ್ಲ ನೀವು
ನಮ್ದ ಈಗ ಒಂದು ಹತ್ತಗದಾವ ಹತ್ತಗಂದ ಈಗ ಮಳಿ ಬಂದದಲ್ಲಾ. ಮಳೆ ಬಂದಿಂದ ಈಗ ಬತಾವು ಹಿಡಿಬೇಕಕ್ ಈಗ ಅವ ಜಾಸ್ತಿ ಬಂದ್ರೆ
ಬೆಳೆ ಗಿಡೋವ ಮ್ಯಾಹ್ನಳೆ ಗಿಡೋಲ್ಲ ಸಾಯಂಕಾಲ
ರಾತ್ರಿ ಸಾಯಂಕಾಲ ಅದಕ್ ಇದು ತರಗತಿಗ್ ಹೋಗಿದ್ವಿ ಹಾ ತರಗತಿ ಮುಗಸ್ಕೊಂಡು ನಾಳೆ ತರಗತಿನ ಐ್ತಂತ
ಇದ್ದಿದ್ದ ನಿಮ್ದು ಅಂದ್ರೆ ಜಾಸ್ತಿ ಬರ್ಬೋದಂದ್ರೆ ಇವತ್ತು ಇಲ್ಲಿ ಇವತ್ ಮಳೆ ಬಂದಿ ದಿನ ತರ ಹೋದ್ರ ಮತ್ತ ಯಾವಾಗ ಇತಾರೆಳ ಯಾವ್ ಇಡ್ತಾರೆ ಹೇಳ ನಿಮ್ಗೆ ಸಮಯ ಕೂಡ ಸಮಯ ಕೂಡ ಸಿಗಲ್ಲ ಬೆಳಿಗ್ಗಾದ್ರೆ ತರಗತಿ ಹೋಗಬೇಕು ಮತ್ತೆ ಐದು ಗಂಟೆ ನಾಲ್ಕು ಗಂಟೆ ಬರ್ತ
ಕಕ
ಅ ಇದಾಗುತ್ತೆ ಸಮಯ ಸಿಗಲ್ಲ ನಿಮ್ಗೆ ಗಿಡಲು
ಹಾ ಅದೇ ಮತ್ತೆ ಈ ಪರೀಕ್ಷೆಗಳುದಾವ ಈಗ
ಅ ಪರೀ ಬಂದ್ ನಿಮ್ ಸೋಮವಾರ ಸೋಮವಾರ ಚಲ ಹೋಗ ಬಂತೆಂತ ಶುರು ಆಗ್ತದ ಒ್ ಪರೀಕ್ಷೆಗಳು
ಹಾ ಸೋಮವಾರ ಅಂತ್ರ ಮತ್ತೊ ಒಳ್ಬಸ ಅದ ಪರೀಕ್ಷೆ ಮುಗಿದ ತಕ್ಷಣ ಮತ್ತೊಳ್ಬಸ ಇದಕ್ ಹೋಗ್ಬೇಕಕ್ ನಾವು ಎನ್ ಸಿ ಸಿ ಅದ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ ಬರತ್ಲ ಮತ್ ಸುಸ್ತ್ ಫುಲ್ ಹಾ ಅಲ್ಲಿ ಮತ್ ಹೋಗತ್ ಸುಸ್ತು ಮುಗುದತ್ತುು ಹಾ ಅದನ್ ಮಾರತ್ ಅದೇನೆ ಹೋಗ್ಬೇಕು ಯಕ ಅದ ಲಾಸ್ಟ್ ಒನ್ ಕೊನೆ ಪರೀಕ್ಷೆ ಆಗೈತಿ ಕೊನೆ ಪರೀಕ್ಷೆ ಮುಗಿಸ್ಕೊಂಡೆ ಹೋಗ್ಬೇಕು
ಕೊನೆ ಪರೀಕ್ಷೆ ಮುಗಸ್ಕೊಂಡೆ ಹೋಗತೀರಾ ನೀವು ಅಂದ್ರೆ ಆಲ್ ಇದು ಜನ ಕೇಳಿದ್ರ ಯಾವತ್ ಹೊಗೋದ ಅಂತ ಹೇಳಿ ಟಿ
ಹಾ ಕೇಳ್ದವಿ ಹದ್ನಾರಕ ಅಂತ ಹೇಳಿದಾರ ನೋಡ್ಬೇಕು ಅವಾಗ ಹದ್ನಾರಕ್ತ್ ನೋಡ್ಬೇಕು
ಅಂದ್ರೆ ಮತ್ತೆ ನೀವು ಇದಕ್ಕೆ ಇದಕ್ಕೆ ಇರಲ್ಲ ಪ್ರಾಟಿಕ ಪ್ರಾಕ್ಟಿಕಲ್ ಪರಕ್ಷೆಗೆ ಇರಲ್ಲಾ ನೀವು
ಅದು ಏನ ಮುಂದ ಹಾಕ್ಬೋದ ಅನ್ಸುತ್ತೆ ನಮ್ಸಲ ಒಟ್ಟು ಮುಂದ ಹಾಕ್ತಾರ ಅದನ್ನ
ನಂದ್ ಆತ ಅಂತ ಹೇಳಿದಾರ ಸ ನೀವು ಶಿಕ್ಷಕರು ಹೇಳತಾರಾ ನೀವು ಹೇಳ್ತಿದರಏ ಮಕ್ಕಳೇ ವಿದ್ಯಾರ್ಥಿ ಹೇಳ್ಿದೀಾ
ಅದ ಏನ ಏನೋ ಯಾವಾಗ ಐತೆ ಅಂತಾನ ಹೇಳಿಲ್ಲಲ್ಲಿ ಯಾರಿಗಿನ್ನ
ಅಂದ್ರೆ ಯಾವಾಗಂತ ಹೇಳಿಲ್ಲ ಜನ ಇನ್ನು ಜನ ಕೇಳಿಲ್ಲ ಅದ್ರದ್ದು
ಅಲ್ಲ ಇದು ಪ್ರಾಕ್ಟಿಕಲ್ ಎಕ್ಸಾಮ್ ಇದು ಪರೀಕ್ಷೆ ಇದು ಏನೋ ಹೇಳಿಲ್ಲಲ್ಲ ನಿಮ್ಗೆ ಅವಾಗ ಐತಿ ಅಂತಂದು
ಅದ ದಿನಂಕನ ಹೇಳ ಬಿಡು ಆದ್ರೆ
ಹ
ಯವಾಗ ಅವಕೆ ಮಾಡೋ್ಬೋದು ಅಂತ ಹೇಳಿ ನೀವಾರ ಇದ ತೈರಿ ಆಗ್ತಿದಾರ ಅದಕ್ಕೆ
ನಾವು ಆಬೇಕ್ ಅಕ್ಕ ಅನ್ಕೊಂಡಿ ಈಗ ಯಾವ್ದ ಬರಿಬೇಕ ಮಾಡಿದ್ವಿ ಅದ
ಅಂದ್ರೆ ಪರೀಕ್ಷೆ ಪರೀಕ್ಷೆ ಕಟ್ಟಿದ್ರ ನೀವು ಪರೀಕ್ಷೆಗೆ ಹಾಜಿರು ಹಾಕಿದ್ರ ನೀವು
ಆಗ್ಬೇಕೇ ಮಾಡಿದ್ವಿ ಈಗ ಪರೀಕ್ಷೆಗೆ ಬರದ್ರೆ ಈಗ ಫಸ್ಟ್ ಇದ ಮೊದ್ಲು ಏನಿ ಇರುತ್ತೇಳು ಬರೇದ್ ಇರುತ್ತೆ ಎಕ್ಸಾಮ
ಅದ ಮೊದ್ಲು ಬರುತ್ತೆ ಆಮೇಲೆ ಇ ಇರುತ್ತೆ ಅದು ಫಿಸಿಕಲ್ ಇರುತ್ತೆ ಆಮೇಲೆ
ನಾಮೇರಿ ಹ ಹ ದೈಹಿಕವಾಗಿ ಅದನ್ನ ಇದು ಮಾಡ್ತಾರ ಈಗ ಅರಣ್ಯ ಏನ ಓಡೋದು
ಮೊದ್ಲು ಪರೀಕ್ಷೆ ಪರೀಕ್ಷೆ ಪರಿಕ್ಷೆಯನ್ನ ಪಾಸ್ ಆದಾರೆ ನೀವು ದೈಹಿಕವಾಗಿ ನೋಡದ ಇರುತ್ತೆ ಆಮೇಲೆ
ಹ
ಅಂಥ ಅವ್ರಿಗೆ ಎದೆ ಬಾ ಎದೆ ಭಾಗ ನೋಡ್ ನಿಮ್ಮ ನಿಮ್ಮ ವೇಗ ನೋಡ್ತಾರೆ ಮತ್ತು ನಿಮ್ಮ ಇದು ಎಷ್ಟ ಎಷ್ಟು ದೂರಜಿಗಿತೀರ ಅಂತ ನೋಡ್ತಾರೆ
ಹ
ಎಷ್ಟು ಬೇಕಕ್ಷ್ಟು ಸ ಇದ ಇರ್ಲೇ ಬೇಕು ನೀವು
ಅದೇ ಬರಿಬೇಕ್ ಮಾಡಿದ್ದ ಅದ ಯಾವ ಹೇಗಿರತ್ತ ಅಂತಂದ್ರ ನಮ್ಮ್ ಅನುಭವ್ ಆಗಬೇಕಂತ
ಅದಾ ಅನ್ ಅನ್ನುಭಾವ ಅಂದ್ರೆ ಮತ್ತೆ ನೀವ್ ನೋಡ್ಬೇಕಲ್ಲ ಯಾರ ಹತ್ರ ಕೇಳ್ಬೇಕು ನೀವು ನಿಮ್ಮ ಗೆಳೆಯರ ಹತ್ರ ಅಥವಾ ನಿಮ್ಮ ಮನೆಯವ ಹತ್ರ ಕೇಳ್ಬೇಕು ಅದ್ ಹಾಕ್ಬೇಕು ಅಂದ್ರೆ ಆಗೆ ಬಂದ್ ಹೆಂಗ್ ಬರ್ತ ಸ್ವಪ ಯಾರು ಮಾಡ್ಲೇಬೇಕು ಹಾಗಾದ್ರೆ ಬರ್ತ ದೊಡ್ಡ ನಿಮ್ಗೆ
ಮನೆ ದಿನಕ್ಕ ಯೋಗೋದಿಲ್ಲಾ ತಿಂಗಳಾ
ಕೊನೆ ದಿನಾಂಕ ಅಲ್ಲೆನ ಮುಗಿದಿರ ಬೇಕ ನಾಳೆ ಇರ್ಬೇಕು ಇಲ್ಲ ನಾಳೆ ಇರ್ಬೇಕು ದಿನಾಂಕ ನಂಗ ಅಷ್ಟು ಗೊತ್ತಿಲ್ಲ. ನಾವು ನಾಳೆ ಅಂತ ಮಾಡ್ತೀವಿ ನಮ್ ಗೆಳೆಯಾ ಹೇಳ್ದಾ ಐದನೇ ತಾರಿಖ ಹೇಳೆನಿ ಅಂತ ಹೇಳ್ದ ದಿನಾ ಇದೆ ಅಂತ ಹೇಳ್ದ. ಆದಾಯತ್ ನಮ್ ಗೆಳಯಾ ಹೇಳ್ದ ಅಂದ್ರೆ ನಮ್ಗೆ ಮೂರಂತ ಅನ್ಕೊಂಡಿದವಿ ನಾವು.
ಹಾ
ನಿಮ್ ಒ ಒಂದರಿ ಒ ಒಂದ್ಸರಿ ಗೂಗಲಲ್ಲ ಚೆ ಚೆಕ್ ಮಾಡದ್
ಹಾ ನೋಡ್ ತಡಿ ಅದನ್ನ ಎಲ್ಲಿ ನೋಡಿದ್ರ ಮಾ. ನೋಡಿ ನೋಡ್ತೀನಿ ನಾನು ಹಾಕೋಕ್ ಮಾಡಿದ್ದೀನಿ ಈಗ ನಮ್ಮ ಮನೇಲಿ ಕೇಳ್ತಿನಿ ಇನ್ನೊಂದಸಲಿ ಈಗ
ಅದ ನಿಮ್ಮ ಮನಲಿ ಒಂದ ಕೇಳನ ಅಂದೆ ಅವರು ಏನ ಅಂತಾರ ಅದ ಕೇಳ ಬೇಕು ನೀವು ಅಂದ್ರೆಮಾ ನಿಮ್ಗೆ ಸ್ವಲ್ಪ ಅನುಭವ ಆಗುತ್ತೆ ಅದ ಅದರಿಂದ ಮತ್ತೆ ಮುಂದೆ ಬ್ಯಾರೆ ಪರೀಕ್ಷೆ ಯಾವ್ದ್ರರು ಬರಿಬೋದು ನೀವು ಎದುರಿಸಬಹುದು ಹೆದರಿದ್ರ ಸಾಧ್ಯ ಆಗುತ್ತೆ ನಿಮ್ಗೆ. ಇಲ್ಲಾಂದ್ರೆ ಮತ್ತೆ ಮೊದ್ಲೆ ಎಕ್ಸಾಮ್ ಒಂದು ಎಕ್ಸಾಮ್. ಈಗ ಹೋಗ್ಬಡ್ತೀವಿ ನಾವು ಮತ್ತೆ ಬರೆ ಬಲ ಟೈಮ್ ಸಿಗ ಸಮಸ್ಯೆಗಳೂ ನಮಗೆ ಆಮೇಲೆ
ಅಮ್ಮ ಎಷ್ಟು ನಿಮಿಷಗಳ ಇದ ಪರೀಕ್ಷೆ ಐತೆ ಹೇಳದು.
ಯಾವದು
ಅದ ಇದು ಮನ್ನೆ ಐಕ ಹಾಕಿರಲ್ಲ ನೀವ ಅದೆ.
ಅದ ಎಷ್ಟು ನಿಮಷ ಅಂದ್ರೆ ಅದು ಎರಡ ನೂರ ಕುಶನ್ ಅಂದ್ರ ನೂರ ಕುಶನ್ ಅಂತ ನಾನ್ ಕೊಡ ಗೊತ್ತಿಲ್ಲ ಅದು. ಪ್ರಶ್ನೆಗಳು ಎಷ್ಟ ಇರ್ತಾವ ಅಂದ್ರ ಎರಡ ನೂರ ನೂರ ಇರ್ತಾವವು. ಹ ಅದೇ ಎರಡ್ ಎರಡು ನೂರ ನೂರ್ ಇರ್ಬೇಕ ನಂಗಗೆ ಅಂಗ ಅನ್ಸಿದ ಅಂಗ ಅನ್ಸಿದ ಮಟ್ಟಿಗೆ ನೂರು ನೂರು ಪ್ರಶ್ನೆಗಳು ಇರ್ತವೆ
ಹ ಅವದೇನ ನೀನಿತೀಶ್ ಇದಕ ಬೆಬೆಂಗಳೂರನಲ್ಲಿ ಹಾಕಿದನಂತೆ.
ಅವನು ಬೆಂಗಳೂರಾಗಿದಾನ ಅವನು.
ಹಾ ಅದು ಅಲ್ಲಿ ಹಾಕಿದ್ರೆ ಏನೋ ಜಾಸ್ತಿ ಯುಸಿ ಇದು. ಸಸೀಟುಗಳು ಅವು ಎಲ್ಲದವಂತೆ.
ಸೆಟ್ಗಳು ಜಾಸ್ತಿ ಇರ್ತವೆ ಇಲ್ಲಿ ಆದರೆ ನಾವು ಹೆಚ್ಚಿಗೆದಲ್ ಹಾಕಿದ್ದೇವೆ ಹೈದರಾಬಾದ್ ಕರ್ನಾಟಕದಲ್ಲಿ ಹಾಕಿದ್ದೇವೆ ನಾವು
ನಂದಿಗ ಹೈದರಾಬಾದ್ ಕರ್ನಾಟಕ ಇಲ್ಲ ಅಂದ್ರೆ ನಾವೇನ್ ಮಾಡಬೇಕು ಇವಾಗ
ನೀವು ನಾನೇಚ್ಚಕೆ ಹಾಕ್ಬೇಕ್ ನೀವು ನಾನ್ ಹೆಚ್‌ಕೆ
ಆಚೆಗೆ ಅಂದ್ರೆ ಬೇರೆ ಕಡೆ ಸೆಂಟರ್ ಸಿಗುತ್ತ ಆಚೆ ಆ ಅಕಸ್ಮಾತ್ ಏನೋ ಸೆಲೆಕ್ಟ್ ಆದರೆ ಅಲ್ಲೇ ಸೈಕೋ ಏನೋ
ಅದೇ ಬೇಗ ಅಲ್ಲಿ ಅಲ್ಲೇ ಇರ್ತೆ ನಿಮ್ಗೆಲ್ಲ ಅಲ್ಲೇ ಮಾಡ್ತಾರೆ ನಿಮ್ಗೆಲ್ಲ
ಆ ನಂತರ ವಾಪಸ್ ನಮ್ಗೆ ಅಕಸ್ಮಾತ್ ನಾವು ಸ ಆ ಸಿ ನಮ್ಗೆ ಸಿಕ್ತ ದೈ
ಎಲ್ಲ ಎಲ್ಲಾದ್ರೆ ಅಂದ್ರೆ ನಿಮ್ ನಿಮ್ಗೆ ಅಲ್ಲೇ ಸೀಡ್ ಸಿಗುತ್ತೆ ನಿಮ್ಗೆ ಅಲ್ಲಿ ಎಲ್ಲಿ ಇರ್ತೆ ಅಲ್ಲೇ ಸೀಡ್ ಸಿಗತ್ತೆ ನಿಮ್ಗೆ ನೀವ ಎಲ್ಲಿ ಹಾಕಿರ್ತ ನೋಡು ಅಲ್ಲೇರ್ಿರ್ತ್ತೆ ನಮಗೆ
ಹೋ ಬೆಂಗಳೂರು ಅಂದ್ರೆ ಬೆಂಗಳೂರು ಸೈಡಲ್ಲಿ
ಹಾ ಅಲ್ಲೇ ಅಲ್ಲೇ ಸಿಗುತ್ತೆ ಬೆಂಗಳೂರು ಗ್ರಾಮಾಂತರ ಬೆಂಗಗಳೂರು ನಗರ ಅಲ್ಲೇ ಸಿಗುತ್ತೆ ನಿಮ್ಗೆ
ಓ ಹೌದು ಹಾ
ಹ್ಮ್ ಮತ್ತೆ ಅದಕ್ಕೆ ಸ್ವಲ್ಪ ನೋಡ್ ನೋಡ ಹಾಕ್ಬೇಕು ನೀವು ಆಗ ಟೈಮಲ್ಲಿ ನೋಡ ಹಾಕ್ಬೇಕು ನಾವು
ಪ್ರಕಟೆನ್ ತಿಸರ್ ಹ ಆಯ್ತು ಹ ಆಯ್ತು